ಹ ಹಯ್ ಅಮ್ಮ ಯಪ್ಪ ನಿನ್ ಮಾಾತ್ ಮಾಡ ನೀನ್ ಬರ್ತ ನ ಒಳ್ಳೆದುತಿದ್ದೆ ಅಂತ ಹ ಒಳ್ಳೆ ಒಳ್ಳೆದಿನ ಅಂದ್ರೆ ಗುಡ್ ಮತ್ತಲ್ಲಿ ನಾನು ಗುಡ್ ಡೇ ಗೆ ಬರ ಒಳ್ಳೇದು ಒಳ್ಳೆದಮೆ ಒಳ್ಳೆದಮೆ ಅಂತ ಅಲ್ಲಸ ಆಯ್ತಾ ನಾನು ಜರ ಪ್ಯಾರಾಸಿಟಮಲ್ ಪಿ ಅಂದ್ರೆ ಪ್ಯಜಿ ಕಸ ಸಾ ಕೊಡ್ಲ್ಲಡ ಒಳ್ಳೆ ಒಳ್ಳೆ ತಿ ತಿಂತಲ್ಲ ಒಳ್ಳೆದ ತಿ ಒಳ್ಳ ಹ ತಗ ಹದ
ತ್ತ ಇಲ್ಲಾದ್ರೆ ಪಲಾವ ಏನ ಅಂತ ನೋಡಪ್ಪಾ ಲ್ಲ ನಳಲ್ಲ ಆ ಜಿಪಿಟ ನಾಗ ಬೇ ಹೊಡಿತಾನೆ ಎಲ್ಲ ಹ್ಮಲ್ಲ ನಿ ಮತ್ತಲ್ಲ ಹ್ಮ್
ಅದ ಮತ್ತ ಹದ್ಲಾ ಇಲ್ಲ ತೊಳ್ಕೋದವಾ ನಾ ಕ ಹಲೋಮ್ಮ
ಅದಾಬೇಕಗ ಅಷ್ಟೇಸ್ ಅದುಕ್ ಮಾಡಿ ಅನ್ಸರಿ ಎರಟ ಮೇಲ ಹ್ಮ್ ಅದೇ
ಬೆಡ್ ಮಾಡ ಪತಲ್ಲ ಇನ್ನು ಮುಂಬೈ ಕಾಸ ಬೇಕು ಅವ ಹೇಳಿದ ಸೇಲ್ಲಿಲ್ ಸರಿ ಪಕ್ಕ ಪ್ರಶನೆಂತೆ ಬಡು ಪೈ
ಹ್ಮ್
ಏನ ಕಿತಿ ತಿನ ಸುಮ್ಮ್ನೆ ಹ್ಮ್
ನಾನೆನೀ ಈ ಮುಕ್ತಬೇಕ ಹೌ ಏನಂತ ಆಯ್ತ್ ನಾತ ಕನ್ನಡ ಮಾತಾಡತನ ಹ್ಮ್ ಹಳೆ ಗನ್ನಡ ಮಾತಾಡ ಕತಾನ ಇದ
ಕಣಕಾಲ
ಕ್ಕೆ
ಹಲೋ
ಅಲೋ ಏನ್ ಮಾಡ್ತಾಯಿದ್ರಿ ಲಕ್ಷ್ಮಿ ಏನ್ ಮಾಡ್ತಾಯಿದಿ ಊಟ ಮಾಡ್ದೆ ಹ್ಮ್ ಅವ್ರ ಊಟ ಮಾಡ್ತಿಲ್ಲ ನಾನ್ ಕರ್ದನೆಲ್ಲ ಬರಕ್ಕೇನ್ ಮತ್ತೆ
ಹ್ಮ್ ನನ್ ಬದ್ಲ ಶ್ವೇತಾ ಬಂದ ಬುಟಲಮಾ
ನನ್ನ ಬದ್ಲ ಶ್ವೇತಾ ಬಂದ ಬುಟಲ್ ಹಂಗಾಗಿ ಶ್ವೇತ ಬುಟಕೊಟ್ಬಿಟ್ಟೆ ಹೌದೌದ ಕೊರಗಡಿಗ ಹೊತ್ತಳಲ್ಲ್ ಅದಕ್ಕ ಹ್ಮ್ ಕೊರಗಡಿಗ ಹೊತ್ತಾಳಲ್ ಹ್ಮ್ ಅದಕ್ಕೆ ನನ್ನ ಬುಟ್ಟ ನೀನೆ ಊಟ ಮಾಡಿ ಮ್ಮ್ ಅಂತ‌ಂದ ಸೈಡಿಗಿಟ್ಟೆ ಕೊರವಡೆಗ ಎಲ್ಲಿ ಶ್ವೇತಾ ಮನೆ ನಿಮ್ದ ಎದರ್ ಬಸವಣ ಎದರ್ ಬತ್ತ ಬಿತ್ತಕ್ಕೆ ಅಲ್ಲೇನೇ ಕೊರವಾಡೆಗ ಎಲ್ಲಿ ಶೇತಾರ ಮನೆ ಶ್ವೇತಾರ ಮನಿ ಎಲ್ಲಿ ಅಂತಂದ್ರೆ ಒಂದು ಬಸ್ ಹತ್ತಬೇಕ ಅಲ್ಲಿಂದ ಬಸ್ ಸ್ಟ್ಯಾಂಡನಾಗ ಇಳಿಬೇಕ ನಗಬಾಡದ ಸೀರಿಯಸ್ ಕೇಳಸಬೇಕ
ಬಸ್ ಇಳ್ಬೇಕಲಿ ಅಲ್ಲಿ ಎದ್ರ ಬಸವಣಂತ ಎಲ್ಲ ಐತಂತ ಕೇಳಿದ್ರ ಅಲ್ಲಿ ಹೇಳ್ತಾರ ಅದ್ ಹಿಂದಗಡೆ ಆಗ್ತತಿ ಶ್ವೇತಾ ಮನಿ ಮುಂದಗಡೆ ಆತತಿ ಅಲ್ಲಿಳಿದು ಹಿಂಗ ನೋಡಬುಡ ಅಲ್ಲಿ ಕೆಳಗ ಕೆಳಗ ವೆಲ್ಡಿಂಗ್ ಶಾಪ್ ಇರುತ್ತ್ ವೆಲ್ಡಿಂಗ್ ಶಾಪ್ ಮೇಲೆ ಶ್ವೇತಾ ಅಲೋ ಫೋನ್ ಮಾಡು ಮ್ಯಾಗಲಿಂತ ನೋಡ್ತಿರ್ತಾಳೆ
ಎರಡನೇ ತಾರೀಕಿಗೆ ಬರ್ತದ ನೋಡಲ್ಲೇ ಎದಕ್ ವಾರ್ಷಿಕೋತ್ಸವ ವಾರ್ಷಿಕೋತ್ಸವ ಏನ್ ವಾರ್ಷಿಕೋತ್ಸವ ನಿಮ್ ಬಾಸ್ ಹೆಸರೇನು ಬಳ್ಳಾರ ರೋಡಿಗಿಲ್ಲ ಮತ್ತೆ ಅದೇ ಈಗ ಯಾರಿಗೆ ತೋರಿಸದೆ ಏನಂದ್ರು ದೇವನಂದಪ್ಪ ಹಾಸ್ಪಿಟಲ್ ಇದೇನು ಬಳ್ಳಾರಿ ರೋಡಿಗೆ ಇರದಲ್ವಾ ನಮ್ದ ಮತ್ ಜಾಗ ನಾವೇನ್ ಫ್ರೀ ಕೊಡ್ತೀವಾ ನನಗೇನು ಗೊತ್ತು ನೋಡೋಣ ಹೂ ಹೂ ಊ ನಾವು ವರ್ಷಲ್ ನಾವ್ ಬರ್ತೀವಲ್ ನೋಡಿಲ ವೆಲ್ಲ ನಾನು ನಾನ್ ನೋಡೆ ಇಲ್ಲ ನಮ್ಮಕ್ಕ ಅವರೆಲ್ಲ ಬರ್ತಾರೆ ಅಲ್ವ ನೋಡಿಲ್ಲಲ್ಲ ನಿನ್ ನಂಡೆ ನೋಡಿದ್ಯಾ ಬಾ ಶ್ವೇತಾ ಸಂಡೇ ಬಾ ಸಂಜೆ ಬರ್ತಾಳೆ ಅಲ್ಲಿ ಫೋನ್ ಮಾಡುವ ಎರ ಬಸವಣ ತಗ್ ಇರ್ತೀನಿ ಅಂತ ಹೇಳು ಅಲ್ಲೆಲ್ಲ ನಮ್ ಫ್ಯಾಮಿಲಿ ಏಲ್ಲ ಜೊತೆಗಿರೋದು ತನ ಮಂದಿರ್ ಹೂ ಮತ್ತೆ ಅದೇ ನಮ್ಮತ್ತೆರಡು ಜಾಗ ಅದರ ಮಗಳಿಗೆ ನಮ್ಮ ಅತ್ತೆ ಮಗಳು ಐತೆ ಜಾಗ ಮಗ್ನಲ್ಲೇ ರೇಣುಕಅಕ್ಕಕೊಂಡು ಮನೆ ಇದೆ ಇಲ್ಲ ಇವರು ಬರ್ಲಿಲ್ಲ ಅಂತ ಮತ್ತೆ ಅಲ್ಲೇ ನಿಂತ್ ಬಿಡ್ತಾರ ಅಡ್ ಎಷ್ಟು ಜಾಗ ಅಲ್ಲೇ ಅಲ್ಲೆ ಅಗ್ಬುದುತೆ ಅಲ್ಲ ಕೈ ಎಲ್ಲಿ ಕೋಲ್ ಹಿಡ್ಕೊಂಡಿದ್ದಲ್ಲ ಶ್ವೇತ ಸ್ವಲ್ಪ ಮಾತಾಡ್ ಶ್ವೇತಾ ಏನಿಲ್ಲ ಜೋಗಮ್ಮ ನಿಂದು ಹಲೋ
ಎರ ಹೋಸುತ್ತ ಏರ್ ಫೋನ್ ನ ಬಂದ್ಲು
ಕೇಳಿಸ್ತು ಇನ್ ಚಪ್ಲಿ ತಗೊಂಡು ಬಡಿಬೇಕು ನಿನ್ನ ಹೊಸ ಚಪ್ಪಲಿ ತಗೋ ಫರ್ಸ್ಟು ರೆಕಾರ್ಡ್ ಆತವಾ ಕೊಡಲೇ ಅಂತಲ್ಲೇ ಬೇತ್ ಮಾತಾಡಲ್ಲೇಯೇ ಯಾವ್ದ ಫೋನ್ ಬರ್ತಾ ಇದೆ ಮಂಜುಳ ಮಾಡಕತ್ತ ಫೋನ್
ಕಟ್ ಮಾಡಿ ಬಿಸಾಕಿ
ಕಟ್ ಮಾಡ್ಲಾ ಆರಾಮಿದಯ ಲಕ್ಷ್ಮಿ ಊಟ ಮಾಡಿದ್ರ ಲಕ್ಷ್ಮಿ ಅವ್ರೇ ಏನ್ ಮಾಡ್ರಿ ಅಡಿಗೆ ಏನ್ ಮಾಡಿದಯಾ
ಅನ್ನ ಸಾರ್ ಮಾಡಿದ್ದೆ ನನ್ ಮಗ್ಗ ಹ ಎಗ್ ಇದು ಟೊಮೆಟೊ ರೈಸ್ ಕಲ್ಸ್ಕೊಟ್ಟಿದೆ ಕೆರಿಯರ್ಗೆ ತಾಯಿ
ಯಾವ ಸ್ಕೂಲ್ ಯಾವ ಕಾಲೇಜ್ ನಿಮ್ ಮಗ ಅವರು
ನನ್ ಮಗ ಮುನ್ಸಿಪಲ್ ಕಾಲೇಜ್ ಸೇರಿದ್ದಾನೆ
ತರುಣ್
ಆರ್ಟ್ಸ್ ತಗೊಂಡಿದ್ದಾನೆ
ಅದಕ್ಕೆ ಅಮ್ಮ ಹೇಳಿದ್ದು ರೆಕಾರ್ಡ್ ಆಗ್ತಾ ಇದೆ ತಮಾಷೆಯಾಗಿತ್ತು ಹೂ ಹೂ
ಹೂ
ಆರಾಮ್ ಇದ್ದೀರಿ
ಆರಾಮ್ ಇದ್ದೀವಿ ಕಣಮ್ಮ ನೀವು ಹೇಗಿದ್ದೀರಾ ಕಾಡವ್ವ ಚೆನ್ನಾಗಿದ್ದೀರಿ
ಹೋಗಿ ಬ್ಯಾಗ್ ತಗೊಂಡ ಶಾಪಿಂಗ್ ಹೋಗನ. ಬರ್ತೇರಿ ಬರ್ರಿ ಮತ್ತೆ ಬೇಗ ಹೋಗೊಂಡ್ರಿ.
ಕಾಸ್ ಇದೆ ರಿ ನಿಮ್ಮ್ ಕಡೆ.
ಹಾ.
ಕಾಸ್ ಇದ ರಿ.
ಹ್ಮ್.
ಬರವತ ಯಾಕ್ ತೊಗೊ .
ಅವ್ರ ಮನಲಿಲ್ಲ ಅವ ಹತ್ತು ಆಕ ಇತ್ತರ್ಬ ಬ ಅಮ್ಮ ಫೋನ್ ಮಾತಾಡ್ಲ ಅಂದ್ರೂ ನ ಅದು ಹೋಗಕತತ್ತಲ್ಲ.
ನಾಳೆ
ಇನ್ನ ಮೂರ್ ನಿಮಿಷ ಹತ್ತು ನಿಮಿಸ ಹತ್ತು ನಿಮಿಷ ಆದಿತ್ರ ನಮ ಏನ್ ಹೋಗತ ನಾವೆಲ್ಲ ಮಾಡ್ತೀವ. ಏ ಇದು ನಾವೇ. ಏನ್ ಲಕ್ಷ್ಮಿ ನಾವ ನಾವ ಮಾತಾಡ ಜಗ್ಗಮ್ಮತ್ರ್ತಿ. ರೊಕ್ಕಾ ಬರತಾವ ಅಂದಿ ರೊಕ್ಕ ಬರ್ತಾವ ಯಮ್ಮ ಹೆಂಗ ಅಮ್ಮ ಹೆಂಗ ಮಾತಾಡ್ತೇವ್ ಅಮ್ಮ.
ಹ ನಾಲ್ಕ .
ಬೇಸ್ ನೀಟಾಗ ಮಾತಾಡ್ತವಿ ನೀಟ ಅಂದ್ರೆ ಏ ಅಂತಳ್ತದೆ.
ಜೊತೆರ ತಿಂಗಳು ಏನ್ ಸರ್ಷ್ಟ ಸಿಕ್ಕಿದ್ಮ್ಮ. ಅಲ್ಲ ಬೇ ನೋಡ ಕೊಟ್ಟಲ್ಲ ಬೇ
ಆ.
ನಾನು ನ ನಮ್ಮಾವಕ್ ಡಾಬಾ ಕಳ್ಸ್ತನಲ್ಲ ಬಾಕ್ಸ್ ಗೊಳ್ ಅದ ತೊಲಸ್ಕೊಂಡ ಬಂದೈತಿ ಅಂತ ಸೋಬ್ಬ ಹಾಕಿ. ಮತ್ತೆ ನಾನ್ ಹಾಕಿ ತೊಳಲ್ ಕುಡ್ಕಣ ಏ ತೊಲ
ಏನ್ ಸೋಪೆನಾ ನಿಮ್ಮಪರ್ ಮನಿಂದ ತರ್ತಿ ಏನ್ ಬೀ
ಹೋಗನ್ ಬರ್ರ ಬೇಯ ಯವ್ವಾರ ಹೋಗನ್ ಬರ್ರ ಬೇ ಆಯ್ತು.
ಬ್ಯಾಡಾ .
ಬಾ ನೀನ್ಗನ್ ಏನ್ ಮಾಡ್ತಿ ಮನಿಗ ಹೋಗಿ ಬಾಮ ಇರ್ಲಿ ಹೋಗನ
ಬರಕ್ಲಯ್ತು ನನ್ನ ನೋಡ
ಅಲ್ಲ ಇಕಿ ಫೋಟೋ ಒಬ್ಬಳೆ ತಗ್ದ ಫೋಟೋ ಒಬ್ಬಳ ತಗ್ದದು ಒಬ್ಬಳ ಆಕ್ ಬಿಟ್ಟಲ್ಲ ನಾವು ಇಬ್ರ ಕುಂತಿವ ಮ ಎಲ್ಲ ಪಲ್ಲವಿಯಾರ ಮನ್ಯಾಗ ಫೋಟೋ ಒಬ್ಬಳೆ ಆಗ್ಕ್ಬಿಟ್ಟಾಳ. ಹೋಗಿನಸ್ ಕೊಟ್ಟ ಇ ತಪ್ಪ ಹೊಟ್ಟಾಕ
ತಪ್ಪೇನ್ಸಷ್ಟ್ಯಾ ಬರ್ಬೇಕು.
ಏನ್ ಸಾರ್ ಹೋಗಿ ನೀನು.
ಆಯ್ತು.
ಹತ್ತ ನಿಮಿಷ ಮೂವತ್ ಸೆಕೆಂಡ್ ಆಯ್ತ್ ಹತ್ತು ನಿಮಿಷ ಏನಂದಿದ್ದ ಹೇ ಅದ್ರಿಂಗದ ಬೆಲ್ಲ ತಗಿಬೇಡ ಬೆಲ್ಲ
ಹ ನೀಟಾಗಿ ಮಾತಾಡಿನ ಗಲೀಜ ಮಾತಾಡಿಿಲ್ಲ ಬೂಕ ಮುಚ್ಚಕ್ಕ ಬುಕ ಮುಚ್ಚು ಎಲ್ಲಾ ರೆಕಾರ್ಡ್ ಆಗೆತಿತಿ ಅಣ್ಣಾ ಅಣ್ಣಾ ಏನು ಅಲ್ಲಟಾ ಹ ಆಕ್ಕುಗಳು ಎರಡು ಕೊಡಮ್ ಎಷ್ಟು ಕೊಡಕು
ಅಮ್ಮಾ ಸತ್ತ ಬರ್ಬಕ್ ಅನ್ಕೊಂಡ ಇಲ್ಲ ಅನ್ಕೊಂಡಯ ಕೇಳಬೇಕು ಇನ ಏನ್ ನಾಯ್ತಾರ ಇರ ಇನ್ನು ಮೂವತ್ ಸೆಕೆಂಡ್ ಆಗ್ಬೇಕ ಅಂತಂಗೆ ಇ ಮಾತಾಡ ಅಲ್ಲಿ
ಮಾತುಗಳು ಬರುವಾಲವು ಮಾತಾಡು ನಿ ಒಟ್ಟಒಟ್ಟ ಗದ್ದಲ ಮದ್ಯಾಲ ಇಲ್ಲ ನೋಡಮ ಕಣವ ಏನ್ ಮಾಡದ್ರಿ
ಹ ನಿನ ಕರ್ತವ್ಯ ಹಾ ನಾಗರಾಜಣ್ಣನ ತಾಗ ಮಾಡಿಸು. ಅಲ್ಲಾ ನನ್ ಪಾಲು ಹಗ ನಿಗೆ ಕೊಟ್ಟನಿ ಪಾಲು ಹುಣುವ ಅಂದೇನಿನು
ಎಂತ ಬುದ್ದಿ ಅಯ್ತಲ್ಲ ನಿನು
ನ ಮೂವತ್ತೊಂದು. ಕೋತೈತಿ ಮೂವತ್ ಸೆಕೆಂಡ್ ಮೂವತ್ತೊಂದಕ್ ಎಗ್ರತವೆ ಮೂವತ್ ನಾಕ್ ಮೂವತ್ತೈದು ಅದು ಯಂಗಾರು ಬರಲಿ ಮಾತಾಡ ಬೆ
ಹ್ಮ್ ಹ್ಮ್
ಹ ಚ ಯ ಥಾಂಕು
ಥ್ಯಾಂಕ್ಸ್ ಜಾಕ್ನ ಮುಂದೆ